ಹಲೋ ಹ್ಮ್ ಹೇಳ್ರಿ ನಾಗೇಶ್
ಆರಾಮಾ
ಹ್ಮ್ ಅರಾಮ
ಏನ್ ಮಾತ್ರ
ಏನ್ ಇಲ್ಲಪ್ಪ
ಹ್ಮ್ ಊಟ ಆಯ್ತಾ
ಹಾಗಿಲ್ಲ
ಹಾಗಿಲ್ಲ
ಎಲ್ಲಾ
ಸರಿ ಕಾಲೇಜ್ ಎಲ್ಲ ನೋಡರಿ ಏನಿಲ್ಲಾ
ಇಲ್ಲ ದೋರಳಿ
ದೋರ್ನಾಳಿ ಮಾಡ್ರಿ
ಹನ್ ರೀ
ಹಾ ಹಾ ಯಾವ ಕೋರ್ಸ್ ಮಾಡ್ರಿ
ಇಪ್ಪಟ
ಆ
ವೆಟನರಿ ವೆ ವೆಟನರಿ
ವೆಟರ್ನರಿ ಮಾಡ್ರೀ ಎಂತ ಹ್ಮ್ ಹ್ಮ್ ನಾವವು ಡಿಗ್ರಿ ಹಚ್ಚಿವ ನೋಡ್ರಿ ಹ್ಮ್ ವೆಟನರಿಿದಾಗ ಏನ್ ಬರ್ತದ್ರೀ ಇದು ಕೋರ್ಸ್
ಇದ್ರೆಡ್ ಎರಡು ಎರಡು ವರ್ಷ ಸೇರ್ತದ್ರೀ ಕೋರ್ಷೆ
ಎರಡು ವರ್ಷ ಇರ್ತದೇನ್ರಿ
ಒನ್
ಅಂದ್ರೆ ಇದು ಎಷ್ಟ್ ಮಂದಿ ಅಡ್ಮಿಷನ್ ಮಾಡ್ಕೋ ಹೋದ್ರಿ ಟಂತ್ ಮುಗಣ ಆದ್ರ ಏನ ಎಸ್ ಎಲ್ ಸಿ ಇದು ಪಿ ಯು ಸಿ ಮೇ ಅದ್ರೀ ಏನ್ರ ಗೊತ್ತಾಗಲ್ಲ ಯಾಕಂದ್ರೆ ನಮ ಬಿ ಒ್ ಹುಡುಗಗ್ ಅಡ್ಮಿಷನ್ ಮಾಡ್ ಸತ
ಹೌದ್ರಿ ಇದು ಚೆಂತಮಾಲ ಚೆಂತಮಾಲ ಅಪ್ಲಿಕೇಶನ್ ಆಗ್ಬೇಕ್ರಿ ಅದಕ್ಕ
ಹಾ ಈಗ ಅಪ್ಲಿಕೇಶನ್ ಅಂದ್ರೆ ಯಾವಾಗ್ ಬಿಡ್ತಾವ್ರೀ ಅವೆಲ್ಲ
ಈ ಬುಟ್ಟಾರೆ ಮೊಟ್ಟಾರ ಅಪ್ಲಿಕೇಶನ್ ಆಾಕ್ಬೇಕು ರಿಸಲ್ಟ್ ಇರ್ಬೇಕು ಮತ್ ರೀಷೆಂಟ್ ಒನ್ ಇರಬೇಕು ಅಗ್ರಿಕಲ್ಚರ್ರ ವಕ್ ಸರ್ಟಿಫಿಕಟ್
ಇರ್ಬೇಕ್ರ ಇದಕ್ಕ ಸೆವೆಂಟಿಫೈವ ಅಂದ್ರ ಫೋರ್ಟಿ ಸಿ ಸ
ಹೆಂಗ ಆಗಲ್ರಿ ಹ್ಮ್
ಮಾಡ್ಸ
ಹ್ಮ ಅವ್ರೆ ರಿಸಲ್ಟ್ ಎಷ್ಟ ಆದ್ರಿ
ಆ ರ
ರಿಜಲ್್ಟ ರಿಜಲ್್ಟ
ಅಂದು ಕೌನ್ಸ ಅಕ್ಯುರೇಟ್ ಹೇಳಿಲ್ರಿ ಸೆವೆಂಟಿ ಟು ನೋ ಏ ನ್
ಹೌದಾ
ಹಾ ಈಗ ಅಂದ್ರೆ ಅಪ್ಲಿಕೇಶನ್ ಬಿಟ್ರೆ ಆ ಹಾಸ್ಟೆಲ್ ಎಲ್ಲಾ ಸೌಲಭ್ಯ ಆದ್ರೆ ಅಲ್ಲಿ ಹ ಅದಾ
ಹಾ ಕಾಲ ಕಾಲ
ಹಾ
ಕಾಲೇಜ್ ಕಳಿಸಿ ಬಸಬಾರ್ದ ಕಾಲೇಜವ್ರು ಅವರೇ ಕರ್ಕೊಂಡು ಹೋ್ತಾರ ಏನ್ ಬೈಸಿ ಪೀಸಿಲ್ಲ ಏನ್ ಕಾಲೇಜ ಬಸಿಲ್ಲ ಚಲ ಅದ ಕಾಲೇಜ. ಹ್ಮ್ ರ
ಮತ್ತ ಅಂದ್ರೆ ಗರ್ಲ್ಸ್ ಬಿ ಅವೈಲೇಬಲ್ ಅದ್ರ ಏನ್ ಬಾಯಸ್ ಅಷ್ಟೇ ಆದ್ರೆ ಅದು
ಗರ್ಲ್ಸ್ ಬಾಯ್ ಸ್ಯಾಡ್ರೆ
ಎರಡು ಆದ್ರೆ
ಹ್ಮಞನ್ ರೀ
ಹ ಅದೇ ಎಷ್ಟ್ ವರ್ಷ ಅಂದ್ರೀ ಎರಡೂುವರೆ ವರ್ಷನ್ ಕೋರ್ಸ್ ಅದ ಏನ್ ಕದ
ಎರಡು ವರ್ಷ ರೀ ಒಂದ್ ವರ್ಷ ಪ್ರ ಇದು ತಯರಿ ಇರ್ತದ ನಿನ್ನ ಒಂದ್ ವರ್ಷ ಪ್ರಾಕ್ಟಿಕಲ್ ಇದು ನರ್ಸಿ ಕಾಯ ಹಾಸ್ಪಿಟ್ಲ್ಗಳಳಿಗ ಹಾಕ್ತಾರೀ
ಇಂಟನ್ಶಿಪ್ರ ಹ ಅಂದ್ರ ಒಂದ್ ವರ್ಷ ತರಿ ಒಂದ್ ವರ್ಷ ಪ್ರಾಕ್ಟಿಕಲ್ ಇದು ಇಂಟರ್ನ್ಶಿಪ್ ಹ ಅಂದ್ರೆ ಅದು ಬ್ಯಾಚ್ ವೈಸ್ ಹ್ಯಾಂಗ್ ಆಗ್ತಾರೀ ಇದು ಗರ್ಲ್ಸ್ ಬಾಯ್ಸ್ ಮಿಕ್ಸ್ ಆಗ್ತಾರ ಅಾಯನ ಹಾಯ್ ಇದು ಬಾಯ್ಸ್ ಬಯ್ಸ್ ಸಪೇಟ್ ಗರ್ಲ್ಸ್ ಗರ್ಲ್ಸ್ ಸಪ್ರೇಟ್ ಹಾಗ್ತದೆ ಹಂಗ ಆಗ್ತಾರ ಗೊತ್ತಾಗದು
ಇಲ್್ರೆ ಬಾಯ್ಸ ಗರ್ಲ್ಸ್ ಎರಡು ಮಿಕ್ಸರಿ ಅಂದ್ರೆ ಒಂದ್ ಹತ್ತು ಬ್ಯಾಾಸ ಮಾಡ್ತಾರೆ ಹ್ಮ್ ಐವತ್ತು ಜನ ಇರ್ತೀವ್ರ ಐವತ್ ಜನದಾಗ ಒಂದೊ ಹತ್ ಬ್ಯಾಚ್ ಮಾಡ್ತಾರ ಹತ್ ಬ್ಯಾಚ್ನಾಗ ಆರು ಬ್ಯಾಚ್ ಇಲ್ಲಿ ಕಾಲೇಜ್ದಾಗ ಇಟ್ಕಂತಾರ
ಹಾ ಹಾ
ನಾಕ್ ಬ್ಯಾ ಹಾಸ್ಪಿಟ್ಲ್ಗೆ ಹಾಕ್ತಾರ. ಹ ಒಂದು ಶಾಪುರು ಒಂದು ಯಾದಗಿರಿ ಒಂದು ಶಿರ್ವಾಳ. ಮಂಜೋದುರ್ಗ. ಹಿಂಗ ಆಗ್ತರಿೀ ಒಬ್ಬೊಬ್ರಿಗೆ ಒಂದ ಬೇಜ್ಗೆ ಒಂದೊಂದು ತಿಂಗಗಳ ರೀ.
ಹಾ.
ಹ್ಮ್ ಮತ್ತೆ ಅವರು ಒಂದ ತಿಂಗ್ ಅಲ್ಲಿ ಹಾಸ್ಪಿಟ್ಲ್ ಮುಗಿತ್ತ ಅಂದ್ರ ಇಲ್ಲಿ ಮತ್ತೆ ಅವ್ರ ಕಾಲೇಜ್. ದ ಇವ ಕಾಲೇಜ್್ದಾಗ ಇದಾರ ಮತ್ ಒಳ್ಳೆಯವ್ರು ಹಾಸ್ಪಿಟ್ಲ್ಗೆ ಅವ್ರರಿಗೆ ಹಾಕ್ತಾರ.
ಹಾ ಹಾ ಹೆಂಗ್ ಮಾಡ್ತಾರನದು.
ಹಾ ಇವ್ರಿಗೆಗ ಅವ್ರಿಗೆ ಹಂಗೆ ಎಕ್ಸ್ಚೇಂಜ್ ಆಗ್ತಾ ಇರ್ತೈತೆ.
ಹಾ ಹಾ ಹಾ ಮತ್ತ ಅಂದ್ರೆ ಈಗ ಅಂದ್ರೆ ಈಗ ಕಾಲೇಜ್ ಮುಗೀಸ್ ಸಮಂದರೆಗ.
ಇಲ್ರರಿ ಇನ್ನೊನ್ ನಾವವು ಈಗ ಸೆಕೆಂಡ್ ಇಯರ್.
ಅಲ್ಲ ಅಲ್ಲ ಈಗ ಮಧ್ಯಾಹ್ನಗ ಅಂದ್ರೆ ಎಲ್ಲಿ ಹಾಸ್ಟೆಲ್ನಾಗ ಇದ್ರೆ. ಹೋಗಿ
ಹಾ ಅಷ್ಟಲ್ಲಾಗಿದೀರಿ ಈಗ ಬಿಡ್ತದ್ರೆ ಆಯ್ತು ಒಂದು. ಒಂದ್ರೊ ಬಿಡ್ತಾ ಇದ್ರೀ ಕಾಲೇಜ್.
ಒಂದ ರೀತನಾನೇ ಆದ್ರೆ ಹ ಹಾ ಹಾ ಅಂದ್ರೆ ಹಾಸ್ೆಲ್ನ ಊಟ ಆದ ಸರಿಯ ಕೊಡ್ ರಿ ನಿಮ್ಗ
ಕೊಡ್ತಾರೆ ಚೆನ್ನಾಗ್ ಕೊಡ್ತಾರ.
ಹ ಏನ್ೇನ್ ಕೊಡ್ತಾರೀ. ದಿನ ದಿನ
ಮುಂಚೆ ಲಾಷ್ಟ ಅದಾವ್ರಿ.
ಅಂದ್ರ ವಾರ ವಾರ ಅದೇ ನಾಷ್ಟ ಇರ್ತದ್ರಿ ಏನ್ ಬೇರೆ ಬೇರೆ ಚೇಂಜ್ ಮಾಡ್
ಹ ಇಲ್ಲಾರೀ ದಿನಕ್ ದಿನ ಚೇಂಜ್ ಇರ್ತದ್ರಿ.
ಹಾ ಹಾ ದಿನ ದಿನ ಚೇಂಜ್ ವಾರ ವಾರ ಸೇಮ್. ಹಾ ಹಾ ಹಾ
ಮುಂಜಲ್ಲೆ ಅನ್ನ ರೈಸ್ ಏನಾನ ನಾಷ್ಟ ಇರ್ತದ ಮಧ್ಯಾಹ್ನ ಹ ಆರಟ್ಟಿ ಅನ್ನ ಸ ಸಾರು ಪಲ್ಯ ಇರ್ತದ.
ಹಾ ಹಾ ಹಾ
ಮತ್ತೆ ಸಾಯಂಕಾಲ ಅಂದ್ರೆ ಚಪಾತಿ. ಅನ್ನ ಸಾರು ಪಲ್ಲೇ. ತತ್ತಿ ಬಾಳೆಹಣ್ಣು.
ಹಾ
ಹ ಮತ್ತೆ ಒಂದ ಇದ್ ಒಂದ್ ತಿಂಗಳದಾಗ ಎರಡ್ ಸಲ ಚಿಕನ್ ಇರ್ತದ್ರೀ.
ಹಾ
ಚಿಕನ್ ತಿನ್ನಲ್ಲ ಅಂದ ಎಗ್ ಪಾಪ್ ಇದು ಮಟೆ ಪಪ್ಸ್ ಎಗ್ ಪಪ್ಸ್
ಹಾ ಹಾ ಹಾ ಹಾ ನಿಂಗೆ ಇರ್ತದೇನ್ರಿ
ಹೂನ್ ರೀ
ಹ್ಮ್-ಹ್ಮ್ ಮತ್ತೆ ಅಂದ್ರೆ ನೀವು ಪಿ ಯು ಸಿ ಮೇಲೆ ಹಾಕಿರೆನ್ ಟೆಂತ್ ಮೇಲೆ ಹಾಕಿರಿದು?
ನಾ ಅಂದ್ರೆ ಟೆಂತ್ ಮೇಲ ಬರ್ತದ್ರಿ ಅಪ್ಲಿಕೇಶನ್. ಹದಿನಾಲ್ಕು ರಾಗ್ ಪಿಯುಸಿ ಮುಗ್ದೈತಿ.
ಹ್ಮ್ ಹ್ಮ್ ಹ್ಮ್ ಅಕಡೆ ಅಂದ್ರೆ ಡಿಗ್ರಿ ಬಿ ಡಿಗ್ರಿ ಬಿ ಹಚ್ಕೊಂಡ್ರನ್ ನೀವು ಸೈಡ್
ಹ್ಮ್ ಎಲ್ಲ ರೆಡಿ ಹಾಕಿಲ್ಲ
ಡಿಗ್ರಿ ಹಚ್ಚಿಲ್ಲಾ?
ನಾಗಾಲಯ
ಮತ್ತ್ ಹಚ್ಚ್ ಬ್
ಅ ಚ್ಚ್ ಬಕ್ರಿ ಆವಾಗ ಹಚ್ತಿನೋ ಮಾಡ್ಬೇಕ್ರೀ ಮಾಡ್ಬೇಕು
ಹಾ ಹಾ ಹಾ
ಹ್ಮ
ಹಾ ಮತ್ತ ಅಂದ್ರೆ ಮತ್ತ ಏನ್ ನಡದ್ ಸಮಾಚಾರ ನ
ಕ್ಕೋಯ್ ಬಂದ್ವಿ ಮೇಡಮ್ ಕ್ಲಾಸ್ ತೋಂದ್ರೆ
ಹಾ ಮೇಡಮ ಅಂದ್ರೆ ಸಬ್ಜೆಕ್ಟ್ ಇರ್ತವ್ರೀ ಸಮ್ಮು ಹಿಂಗ ಎಷ್ಟು ಸೇಮ್ಮ್ ಇರ್ತಾವ ನಿಮ್ಮ
ಒಂದ್ ಇಯರ್ ನಾಕ್ ಒಂದ್ ಸೇಮ್ಎರಡ್ ಸೇಮ್ ಇರ್ತಾರಿ
ವರ್ಷಗ್ ಎರಡ್ ಸೇಮ್ ಟೋಟಲ್ ನಾಕ್ ಸೆಮ್ ಇರ್ತವನ್ರರಿ ಹ್ಮ್ ಹ್ಮ್
ಈಗಂದ ನಮ್ದು ಸೆಕೆಂಡ್ ಸೇಮ್ ಒಂದ ಒಂದ ವರ್ಷ ಎರಡ್ ಸಮ್ ಅದ್ರ ಈಗ ನಮ ಸೆಕಂಡ್ ಸ್ ಮುಂದಿನ ವರ್ಷನ್ಯಾಗ
ಸಬ್ಜೆಕ್ಟ್ ಹೇಸಿರ್ತವೆ ರೀ ಫಸ್ಟ್ ಸೇಮ್
ಎಂಟ್ರಿ
ಯಾವ್ವ್ ಯಾವ್
ಏನ್ರಿ
ಸೆಕೆಂಡ್ ಸೆಮ್ನಾಗ ಎಷ್ಟ ಇರ್ತವ್ರೀ ಸರ್ ಚ
ಈಗಳರೆ
ಏಳು ಇದ್ದವನ್ರೀ ಅಂದ್ರೆ ಹಿಂಗ ನಿಮಗ ಪ್ರಾಕ್ಟಿಕಲ್ ಅದು ಮಾಡ್ಲಾಕ್ ಕೊಡ್ತಾರ್ರೀ ಎಮ್ಮಿಗಳಿಗೆ ದನಗಳಿಗೆ ಇಂಜೆಕ್ಷನ್ ಏನಾರ್ ಮಾಡಕ ಹಂಗ
ಹೂಂ ನ್ರಿ ಹುನ್ರಿ
ಕೊಡ್ತಾರೀ ಕುರಿ ಕುರಿಿಯದು ಯಸಾವರ ನಿಂಬಲ್ ಅಲ್ಲ
ಒಂದ್ ಕುರಿ ಐವತ್ಾವ್ರಿ ಒಂದ್ ಎಮಿ ಒಂದು ಹದ್ನೈದ್ ಹದ್ನಾರ ಅವ್ರಿ
ಹಾ ರೀ
ಮಾ ಕಳವಾ ಎತ್
ಹ ಆಕ್ಳ ಎಲ್ಲ ಅವ್ರರಿ ಅಂದ್ರ ನಿಮಗ್ ಡೈಲಿ ಪ್ರಾಕ್ಟಿಕಲ್ ಅಂದ್ರ ಕಕೊಂಡ್ ಹದ್ತಾರೀ ಡೈಲಿ
ಹತ ರಂಗಗೆ ಕರ್ಗ ಶರ್ ಬಂದಾಗ
ಹ ಅಂದ್ರೆ ನಿಮಗ ಈಗ ಪ್ರಾಕ್ಟಿಕಲ್ ನಾಗ ಏನ್ಏನ್ ಹೇಳೋದ ಗೊತ್ತದೇಟ ನಿಮ್ಗ್
ಇೇ ದಂದ ಬಗ್ಗೆ ಹೆಂಗ ದನಗಳು ಹೆಂಗ ಕೆಡಬೇಕು ಏನಾನ ಇಂಜೆಕ್ಷನ್ ಹೆಂಗ ಕೊಡೋ್ನಂಗ ಟ್ರೀಟ್ಮೆಂಟ್ ಕೊಡೋನಾಗ.
ಹಾ ರೀ
ಹ್ಮ್ ಮತ್ತೆ ಏನ ಕಷಿ ಮಾಡಯತ್ನಾಗ ಹೇಳ್ಯಾರ್ರೀ ಹೇಳ್ಯಾರ
್ಲೋಬನ್ ಅಲ್ಲ ಅಂದ್ರಿ ಈಗ ಹಾಸ್ಟೆಲ್ ಊಟ ನಮ್ದ್ ಆಗ್ಯದ್ ನೋಡ್ರಿ ಮಾಡ ಬೇಕ ಮತ್ತಾ ಮಧ್ಯಾಹ್ನ
ಹೊದ್ರಿ ಕಾಲೇಜ್ ಕ ಏನ್ರಿ ಹೌದ್ರಿ
ಹಾದು ಹೋಕ್ಕೆರ್ರಿ
ಹೂರೀ ನಿಮ್ದ ಎಕ್ಸಾಮ್ ಹಂಗ್ರೀ
ನಾವ ನೋಡ್ರಿ ಡಿ ನಾ ಬಿ ಎಸ್ ಸಿ ಒಳಗ ಇದು ಪಿ ಸಿ ಎಂ ಸಿ ಎಸ್ ತೋಂಡ್ರೆನಿ ಪಿ ಎಂ ಸಿ ಎಸ್ ರೀ ಹ ಅದೇ ಫಿಸಿಕ್ಸ್ ಮ್ಯಾಥಸ್ ಅದೇ ಎಕ್ಸಾಮ್ ನೋಡ್ರಿ ಸೆಮ್ ಇರ್ತವ್ರಿ ಸಿಕ್ಸ್ ಸಮ್ ಇರ್ತವ್ರಿ ಚಿಕ್ ಶಳಾಗ ತ ಹೆಂಗ ಆ ತಿಂಗಳಿಗೆ ಒಂದೊಂದ್ ಸೆಮ್ ಇರ್ತಾವ್ರಿ ನಾಕ ವರ್ಷಕ ಕೋರ್ಸ ಮುಂದೆ ಡಿಗ್ರಿ ಮಾಡಿದ್ ಬೆಳಕ್ ಏನಾರ ಮಾಡ್ಬೇಕಲ್ರರಿ
ಹೌ ರಿ ಹೂರಿ ಹೋಯಿದ್ರೆ ಊರಿಗರಿ
ಊರಿಗರಿ ಹಾ ಊರಿಗ್ ಅದು ಸೂಟಿ ರಜೆ ಅದು ಕೊಡ್ತಾರಲ್ರಿ ರಜೆ ಅದು ಕೊಟ್ಟಾಗ ಹೋಗ್ ಬರಬೇಕರ್ರಿ ಒಂದೊಂದ್ ತಿಂಗಳ ರಜೆ ಇರ್ತವ್ರಿ ಅದು ರಜೆ ಅದು ಕೊಟ್ಟಾಗ ಹೋಗಬರ್ಬೇಕ
ಹ್ಮ್ ಹ ರೀ ನಿಮ್ಮು ಸಬ್ಜೆಕ್ಟ್
ಅದೇ ಹೇಳಿಲ್ರಿ ಫಿಜಿಕ್ಸ್ ಅ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಹಾ ರೀ ಹಾರೀ ಈಗ ನಡದಾವರಿ ಎಕ್ಸಾಮ್ ರೀಸೆಂಟ್
ಹ ರೀ ಈಗ ಎಷ್ಟನೇ ಸೇಮ್ಮರ್ರಿ ನೀವು ಫಸ್ಟ್ ರೀ
ಹಾ ರೀ
ಇದ್ದಾನ ಕಾಲೇಜ್ಗ
ಹಾ ರೀ ಒಂಟವ ನೋಡ್ರಿ
ಚೊಲೋ ಹೇಳ್ತಾರೆ
ಹಾ ಟೀಚಿಂಗ್
ಹ್ರ
ಮನರ್ ಒಂದ ಹಾರೀ ಆ ಹತ್ತ ಮಂದಿ ಲಚ್ಚರ್ಸ್ ಅದಾರಿ ಒಂದ್ ಸಬ್ಜೆಕ್ಟ್ ಂಬರ್ತ ಸರಿ
ಪರಿ
ಸ ಸರಿ ತೋ್ರಿ ನಾ ಮತ್ ಹಸ್ತೀನ್ ರೀ ಜರ ಮತ್ ಹಸ್ತೀನ